ಹಾ
ಹಾ
ಮತ್ತೇನ್ ಸಮಾಚಾರ
ಹೇಳಬೇಕು
ಹೇಳಿದ್ರೆ ಕೇಳ್ತೀವಿ ನೋಡ್ರಿ ನಾವು
ಏನ
ಯಾರು ಬರ್ಬೋದು ಮತ್ತೆ ನೆಕ್ಸ್ಟು ಎಲೆಕ್ಷನ್ಗೆ ಎಂತ ಯೋಚನೆ ಮಾಡ್ತಾ ಇದೀನಿ ನಾನು
ಹ ಯಾಕ್ ಯಾರ ಅದ್ರ ಬರಲಿ ಬುಡು
ಹ್ಮ್ ಬೊಮ್ಮನಳ್ಳಿ ಬಾಬು ಬೇರೆ ಹೋಗೋವ್ರೆ
ಇದ್ರು ಬಗ್ಗೆ ಕಪ್ರೋ ಎಷ್ಟು ಜನ ಇದ್ದಾರೆ ರೂಮಲ್ಲಿ
ಹಾ ಮೂವರು ಹಲೋ
ಹಾ
ಮೂವರ ಇದ್ವಿ
ಸರಿನಾ
ಹ್ಮ್
ಹ ಸರಿ
ಹಾ
ಹ್ಮ ಎಲ್ಲಾ ಸರಿಂಗಲ್ಲ ಅಪ್ರೇಟ್ ಮಾಡ್ಬೇಕು ಫಸ್ಟು ಆಗ್ತಿಲ್ಲ ಇಲ್ಲಿ ಇರಾಕೆ ಹಲೋ
ಹಾ
ರೂಮ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೋಡ್ಬೇಕು ಮತ್ತೆ ಇಂಟರ್ನಲ್ಸ್ ಎಲ್ಲ ಮುಗುದುವಾ ಕೇಳಿಸ್ತಾ ಇಲ್ಲ ವಾಯ್ಸು
ನಿಮ್ದು
ಹ್ಮ್ ನಮ್ದೆಲ್ಲಾ ಮುಗುವಿ ಮುಗಿತು
ಯಾವಾಗ
ಒನ್ ವೀಕ್ ಆಯ್ತು
ಹ ನಂದು ನಿಂದು ಮುಗಿತು
ಹ್ಮ್ ಎಲ್ಲಿದ್ದೀರಾ ನೀವು
ಹಾಸ್ಟೆಲ್
ಹ್ಮ್
ಯಾವ ಕಾಲೇಜ ಹ್ಮ ಓದ್ತರೋದು
ಎಸಿಯಸ್
ಹೌದ
ಹ್ಮ್ ನಿಮ್ದು?
ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್.
ಹಾ ಇಲ್ಲ ಅತ್ರಾನೇ,
ಹ ಚಂಗಟಾದರ ಹತ್ರ,
ಹ್ಮ್ ಮೆಡಿಕಲ್ ಕಾಲೇಜ್ ಕಡೆ ಹಿಂದೆ.
ಹಾ
ಆ ಮೆಡಿಕಲ್ ಕಾಲೇಜ್ ಪಕ್ಕದಾಗ ರೋಡ್ ಐತಲ್ಲ, ಆ ರೋಡ್ ಸ್ಟ್ರೈಟ್ ಒಳಗೆ ಒಂದು ಹಾಫ್ ಕಿಲೋಮೀಟರ್ ಅಷ್ಟ ಹೋಗ್ಬೇಕು.
ಕಷ್ಟ ಮಾಡ ಅಲ್ಲೇ ನಮಗೆ ಡಿಜನ್ ಇಟ್ಟಿರೋದು.
ಹಾ ಇದು ಸೆಮಿನಾರ್ ಅಲ್ಲ ದೊಡ್ಡ್ದಿದೆಯಲ್ಲಾ.
ಹಾ
ಹ್ಮ್ ನಿಮ್ದ ಯಾವ ಬ್ರಂಚೋ? ಹಾ
ನಿಮ್ಮದು?
ಎಸ್ ಸಿ ಏಜ ಏನ ಅವರು ಕೇಳ್ಣ ಹ್ಮ್
ಊಟ ಮಾಡೋದು ಮಲ್ಕಳೋದು, ಅದೇ ಜೀವನ.
ಜೀವನ ಇಷ್ಟೇ ಅನ್ಕಂಡ್ರೆ ಆಗಲ್ಲ. ಯಾರ ಫ್ರೆಂಡ್ಸ್ ಇದ್ದಾರೆ? ನಗ್ತವ್ರೆ. ಎ ರೂಂಮೇಟ್ಸ ಅವ್ರತ್ರ ಇದ್ದಾಗೆಲ್ಲ ಮಾತಾಡ್ಬೋ್ರ ಹೊರಾಗ ಮಾತಾಡ್ಬೇಕು.
ಅವರಲ್ಲಿ ಸೌಂಡು ಆಮೇಲೆ ಗಟಗ ಆಗ ತಗೋಳಲ್ಲ.
ಹಾ ಮತ್ತೆ ಮತ್ತೇನು ಅಂದೆ,
ಲ್ಲ
ಬೆಳಿಗ್ಗೆಯಿಂದ ಏನೇನ್ ಮಾಡಿದ್ರಿ?
ಕಾಲೇಜ್ಗ ಹೋಗಿ ಬಂದ ಮಾಡಲ್ಕಂಬಷ್ಟ? ಎಲ್ಲ ಕಾಲಜ
ಹ್ಮ್ ನೈನ್ ಓ ಕ್ಲಾಕ್?
ನೈನಿಂದ?
ನೈನಿಂದ, ಇನ್ ಒಂದೊಂದು ದಿನ ಜಾಸ್ ಒಂದೊಂದು ದಿನ ಫುಲ್ ಕ್ಲಾಸ್ ಇರುತ್ತೆ ಒಂದೊಂದ ದಿನ ಹಾಫ್ ಕ್ಲಾಸು‌ ನ ದಿನ ಫುಲ್ ಕ್ಲಾಸ್ ಇದ್ದಾಗ ತ್ರೀ ಟೆನ್ ಫೋರ್ ಓ ಕ್ಲಾಕ್ವರೆಗೂ ಇರುತ್ತೆ‌. ಒಂದೊಂದ ದಿನ ಟೂ ಓ ಕ್ಲಾಕ್ ಟು ಟೆನ್ಗೆಲ್ಲ ಬಿಟ್ಟಿರುತ್ತೆ. ನಿಮದುು?
ಮನೆಗೆ ಫೋನ್ ಮಾಡಿಲಿಲ್ವಾ?. ಹ
ಹ ಮಾಡಿಲ್ಲ.
ಹ್ಮ್ ಯಕೆ?
ಅವರುೂ ಮಾಡಿಲ್ವಾ? ಹ್ಮ್ ಮತ್ತೆ
ನೀವೇ ಹೇಳ್ಬೇಕು ಗೌಡ್ರೆ
ಯಾವಾಗ ಸಿಗ್ತೀರಾ ಹಲೋ
ಹ
ಒನ್ ನಿಮಿಷ ನೀರ್ ಕುಡಿತಿನಿ ಹಾ ಹೇಳೇ್ರರಿ
ಹ ರೂಪಂದರ ಯಾರ ಯಾರು ಯಾವ ಊರು ಪ್ಪ
ಅಲ್ಲೇ ಹಿರಿಯೂರ್ ತಾಲೂಕ್
ಲೋಕಲ
ಹಿರಿಯೂರು ತಾಲೂಕಲ್ಲಿ ದರಂಬುರ ಅವ್ರೊಬ್ರು ಆಮಲೆ ಚಿಲ್ಲಳ್ಳಿ ಅಂತ ಬರುತ್ತೆ ಚಿಲ್ಲಳ್ಳಿ ಅವ್ರೊಬ್ರು
ಅವರೆಲ್ಲ ಏ ಯಾವ ಯಾರ ಗತ್ತಿರೋದು
ಹ್ಮ್ ಒಬರದು ಫೈನಲ್ ಇಯರ್ ಈ ವರ್ಷ ಮುಗೀತು
ಹಾ
ಇನ್ನೊಬ್ಬ ನಮ ಕ್ಲಾಸ್ ಮೆಟ್ಟು
ಹಾ
ಹ್ಮ ಒಬೈರ ನಾನು್ಮ ಹಾ ವಾತಾವರಣ ಫುಲ್ ಕೋಲ್ಡ್ ಆಗ್ಬಿಟ್ಟವಿ ಇವತ್ತು ಮಳೆ ಬಂತಲ್ಲ
ಹಾ ಮಳೆ ಬಂತು
ಹ್ಮ್
ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಅಲ್ಲ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಫಿಫ್ಟಿ ಇಲ್ಲ ಆಗಜಿಸ ಹೆಂಗ ತಂದ್ರಿ ಅಪ್ಪ
ಹ್ಮ ಫ್ರೆಂಡ್ಸ್ ಯಾರಾರು ಇದರಾ ಇಲ್ಲಿ ಈ ಕಾರಣದಲ್ಲಿ ಕಾಲೇಜ ಅವರು ಕಾಲೇಜ ಅವರು ನಿಮ್ ಫ್ರೆಂಡ್ಸ್ ಯಾರ್ಯಾರು ಇದ್ದೀರಾ ಇಲ್ಲಿ ಅಂದೆ ನಿಮ್ ಕಾಲೇಜ್ ಅವರು ಪಿ ಯು ಮೆಚ್ಚ್ ನಿಮ್ ಕ ನಿಮ್ ಕ್ಲಾಸ್ ಅಲ್ಲಿ ನಿಮ ಕಾಲೇಜಲ್ಲಿ
ಇದ್ದಾರೆ ಇಬ್ಬರು ಮೂವರು ಇದ್ದಾರೆ
ಹ್ಮ್ ಕ್ಲಾಸ್ ಅಲ್ಲಿ ಯಾರು ಇಲ್ವಾ ಹ್ಮ್
ಕಟ್ಟ